ಅ ಕಾದ್ರ ಕಸು
ಹಾ
ಏನು
ಹ
ನ
ಹ
ಏ ಸೌಂಡ್ ಇದ
ಎ ಬರೋ ಹೆಸರರಿಗೆ ಹೇ ನೋಡು
ಯಾವ್ದ ವಾಜಜ್ ಬರ್ತಲ್ಲ ಅದ ಕಟ್ ಕಟ್ ಕಟ್ತ್ ಹೌದಾ ಹಾ
ಏ ಇಂತಾಗ ಮಾತಾಡುತ್ತೆ ಕಟ್ ಕಟ್ ಅಂತ ಬರುತ್ತೆ ಆಾಲ ಕಾದ್ರ ತಾಗ ಮಾತಾಡುತ್ತೆ ಕಾದ್ರ ಸೌಂಡ್ ಇದ ಕೇಳಸುತ್ತೆ
ಏನಪ್ಪಾ
ಇಗ
ಅಲ್ಲಪ್ಪಾ ಎನ್ ರಿಜೆಟ್ ಆದದವಲ್ಲ ನೀವು ಮಾಡಿದ್ವಲ್ಲ
ಏನೇನಪ್ಪ
ಕಾಲೇಜಲ್ಲಿ ರಿಸಲ್ಟ್ ಇದ್ದುಕ್ಕೆ ಅದು ಬಪ್ಪಾರ್ ಹಿಡ್ದು ಹೆಂಗ ಯಾವ್ದ ಬಸ್ ಹೊಸದು ಯುಎಸ್ ಸ್ವಿಗ್ಗಿಯರು ಬಾತಾಡಬೇಡ ಒಳ್ಳೆ ಹುಡುಗರು
ಹಂಗ
ಹ್ಮ
ಕಾದ್ರ ಅವಲ್ದ ಮಾಡ್ಲಾ ಮಾಡಕ್ ಹತ್ಬಿಟ್ಟನಪ್ಪ
ಹಾ ನಿನ್ನೆ ಮುನ್ನೂರ ಐವತ್ ಪ್ರೊಸೆಸಿಂಗ್ ಹಾಕಿದ್ದ
ಇವ ಮತ್ತ ಐನೂರತ್ತ
ಪ್ರವಶ
ಹ ಇದಕ್ಕೆ ಎಂತ ಬಿಟ್ಟ ಹೆಂಗ ಕಾದ್ರರು
ನಿಕ್ಕೆ ನಿಂತಮ್ಮತ್ ಅಲ್ಲಿ ಮಾಡ್ಕೊಂಡಾವ ಅವು ಬಸವ ರಾಜ ಎಲ್ಲಾ
ನ ರೋ
ಬಿಳ್ಕನಾನ
ದಾ
ಹ
ಎಷ್ಟ ಟೈಟ್ನೆಸ್ ಮಾಡಿದ್ವಾ ಬಡಿ ಸೈಡು ಸೇಮ್ ಮಿಸ್ಸಂಗಾ ಹಾಕು ಎಂಟೆ ಮಾಸ್ಕ್ಕ ಆಕಾಶ ಬ್ರೋ ಕೇಳಿ ಹಲೋ ನಿಮ್ಮದು ಮತ್ತೆ
ನಿನ್ನೆ ಮಾಸ್ತ ಮಕ್ಕನ್ ಮುಟ್ಟಿದ ರಾತ್ರಿ ರಾತ್ರಿ ಬೇಗ
ಹ್ಮ
ಮಲ್ಕಂಡಿವಲ್ಲ ಕಾದ್ರ ಫವ ಮಾಡಿಬ ಬಿಟ್ಟದ ದಾದಗ
ಹಾ
ಕಾ ಏನ್ ಅರ್ಪಟ್ ಆಅವನ್ ಅಂತ ಸೇಜ ಮಾಡಿ ಮಕ್ಕಂಡ ಅವ್ನು
ಹ
ನಾ ನ ಅದೇ ಮತಿ ಪ್ಲೇಟ್ ಮುಡಿ ಆಯಕಿ ಮಕ್ಕೊಂಡಾನ ಮಕ್ಕಳ ಮೇಲೆ ಮತ್ತೆ ಅವನ್ ಹಚ್ಚಿದ ಆದ ಮೇ ಏನ ಲೇ ನಿಂದ ಆರ್ಭಟ ಏನ್ ಲೇ ಅಲ್ಲಿ ಒಟ್ಟಿ ಬರ್ತ ಹೇಳಡಂದ
ಬಲ್ಡ್ ಹೌಂಡಂಗ ಬೋಲ್ಡಾ ಸರ್ಲಿನ್ ನೋಡ
ಓಡೆಪಿಳೆ ಮಕ್ಕಾಂಡ ನಾವ್ ಫ್ಲಟ್ ಮೂಡ್ದನ್ ಮಕ್ಕಂಬಿಟ್ಟಲ್ಲ ಆ ಮೇದ
ನಾನ್ ಮತ್ತೆ ನಿನ್ನೆ ರಾತ್ರಿ ಕಾಲ್ ಮಾಡ್ದೆ ನೀನ್ ರಿಸ ಮಾಡ್ಲಿಲ್ಲ ಏ ಇಯಾ
ಹೆಚ್ಚು ಮಾತಾಡಿದ್ರಿ ಇಪ್ಪಾ
ಹಲೋ ಎಂತಲ
ಏನ
ನೆನಪಿಲ್ಲ
ಹಂಗೆ ಮತ್ಗಒಂದರ್ದಕ್ಕನ್ರ
ಸೇಮ್ ಬಗೋಡ ಸೈಡ್ ಹೆಂಗ್ ಮಾಡಿದ್ ಹಂಗ್ಯಾ
ಹ್ಮ
ಫೋಟೋ ಹಿಡದು ಗರುೂಪಡ ಹೌದಾ
ಹೇ
ಡನ್ ಸರ್ಟ್ಡನ್ ಸೆಟ್ ಅಲ್ಲ ವಾಹ ನಮಸ್ಕಾರ
ಬನ್
ಮತ್ತೆ ಇನ್ನಿಂದ
ಹಂಗೆ ನೀನ್ ಹೇಳ್ಬಬೇಕ ಹ
ಎಲ್ಲಾರು ಆರಾಮ ಇದ್ದಾರಾ
ಓ ಎಲ್ಲರ ಅದ ಆರಾಮ್ದಾರ ಕಾದ್ರ ಬಂದ ಬಂತು ಾಸ್ ತ್ರಾಸಕಾ ಗುಳಾವ
ಹ ಕಾದ್ರೂ ಬಂತ
ಸರಿನಮ್ಮ ಇದ್ ಮಾಡ್ವಿ ಏನ್ ನಮ್ ಬಬ ಫೋನ್ ಮಾಡಿದ್ದೇನೆ
ಅಯ್ಯಯ್ಯಮ್ಮೋ
ಹ ಹೇ
ಏ ಅಲ್ ತಡಿ ಅಲಂ ಏ ಇನ್ನು ಏಳ್ ನಿಮಿಷ ಐತೆ
ಅಯ್ಯೋ ಅಯ್ಯೋ ಅಯ್ಯೋ
ಹಾ ನಿ ಪ್ರೇಮ ಪೋನ್ ತನ್ ಮಾಡು ಸಪ್ರೇಟ್ ಆಗಿ
ಹಂ ಪಪ ಜಾರತದಾನ
ಅವಳ ವದ್ದ ಬಿಡ
ಹ್ಮ ಮ ಅದು ಅ್ಯಪ್ಪಾ ಾಲಿ ಟೈ್ನ ಮಾಡುವ ಪಾ ಪಮದು
ಅನ್ಕಂಡ್ ಮಾಡ್ದನಪ್ಪಾ
ಆಯ್ತ ಕಿಡಿ ಮಾಡ್ತ್ದ
ಏನು
ಕಡೆ
ವೀಡಿಯೊ ಮಾಡ್ಕತ್ತನಾ
ಮಲ್ಲ ಮ್ಯಾಕ
ಏ ಅವನಿಗೆ ಹೇಳ ಕಟ್ ಮಾಡಂತ ಹೇಳ ಅವನಿಗೆ
ಬವುಫಾಮಡ ಬವುಫ ಮಾಡಡ ಅ ಎಲ್ಲ ಇದು ಟೈಮ್ ಆಯ್ತಪ್ಪ ಮನಿ ಬಾ ಅಂತಾನ ಅಷ್ಟೇ ಮತ್ತೆ ಮಾಡಿದೆ
ಹೌದಾ ಅಯ್ಯಯ್ಯೋ ಅವ್ನು ಇವಾಗ ಮಾಡಂತಾನ ಮಾಡ್ದನೋ ಸಿ ಬ್ರೋ ಹಲೋ
ಹೇಳಪ್ಪಾ
ಏಯ ಕಟ್ ಮಾಡಿಬಿಟ್ಟ್ಯಾ
ಕಟ್ ಮಾಡಿಲ್ಲ ಹೋವಪ್ಪಾ
ಮತ್ತೆ
ಅದೇ ಎಂಗ್ ಬಂದೆ ಮತ್ತೆ ಹಾ
ಸರಿ ಬತ್ತೆ ಬಂತಾಗ ನಡೀಿತತೆ ಹಾ
ಅದಿತ್ತಲ್ಲ ಅದು ಏನ್ ಬಂದಂತ್ ಕಿವಿಯಗ್ ಇಟ್ಕೊಂಡೆ ಅದೇ ಎದ್ ಬಿಡ್ಡತೆ ಮಾತಾಡಿದ ಮಾತೆ ಕೆ
ಏನು ಧ್ವನಿಯಾ
ಅಮೌಂಟ್ ಆಗಿದೆ ತ ಮಡಲ್ಲಾ. ಹ್ಮ್.
ಬಂದುವಾ.
ಬಾಧಾವ
ಹ್ಮ್
ವೀನಪ್ಪಾ ನಿಮ್ಮಣ್ಣ ಯಾಪಾರ್ಕ್ಕೋ ಈ ಅಮೌಂಟ್ ಆಾಕ್ಬಿಟ್ಟಾ
ಎಷ್ಟು
ಒಂದು ಒಂದ್ಸರ ಎಷ್ಟೋ ಆ ಮೂವತ್ತೊಂದ ಸಾವಿರದ ಐನೂರು
ನೊಡಪೋ ಗಾ.
್ಮ ಮತ್ತೆ ಮ ನಿನ್ನೆ ಮೂವತ್ ನಾಕ್ ಸಾವಿರದ ಐನೂರು
ಹೌದು ಮತ್ತೆ
ಕೆ
ಹ್ಮ್ ಮತ್ತೆ
ಹಾ ಉದಿಯ ಉಲಿಯಾ. ಅದೇ ಅದೇ ಪ್ಯಾಷನ್ ಪ್ರೊ
ಅಡ್ತಗೊಂಡು ಒಗ್ಯಾರ
ಹಾ
ನಾನು ಇದ್ದೀನಿ ಈ ನಮ್ಮ ಬಂಬ ಇದೀನಿ ಯಮ್ಮಹ ಡ್ರೀಮ್ ಇತ್ತಲ್ಲಪ್ಪಾ
ಹ ಹಾ...
ಅಡ್ತಗೊಂಡೋಗ್ಯಾರ ಅನ್ಕೊಂಡೆ
ಎಲ್ಲ ಮೂಲ ಹತ್ರನ್ಯನ
ಹಾ.
ಮೈಲೇಜ್ ಬರಕ್ಕಲ್ಲ ಏನಿಲ್ಲ ಹೆಂಗಪ್ಪಾ ಅಂತ
ಏನಪ್ಪ.
ಹಾ
ಪುರಿ ಎಲ್ಲಾ ಆಯಿಲ್ ಚೇಂಜ್ ಮಾಡ್ಸಿಡಾಕ್ಸಿ ಎಲ್ಲ ಕಸಿದತಿ ಸೊಳ ಮಗಂದು ಒಂದು ಆಯಿಲ್ ಎಷ್ಟ ಆಗ್ಯಾತೆ ಹೇಳು ನಾನೂರ ಎಪ್ಪತ್ ಮತ್ತೇನ್ ಆಗೇತಿ
ಹಾ-
ನಾನು ಅವನ ಏನಂದ ನಿಮ್ಮಣ್ಣ ಏನಂದ
ಹ
ಕೇಳಲ್ಲ ಮ ನೀ ಎತ್ ಬಿಡ್ಳ್ಳಲೆ ಒಂದು ಮುನ್ನೂರ ಐವತ್ ಮುನ್ನೂರ ಅಂದೆ ಕೇಳ ಅಂದಾ... ನಾನೂರ ಎಪ್ಪತ್ತಾಯತ ನೋಡಪ್ಪ ಅಂದ್ರ
ಹೌದು ಮತ್ತೆ
ಹ್ಮಾ....
ಅಲ್ಲಾಪ್ಪಾ ಹಿಂಗ ಹಿಂಗ ರೇಟ್ ಮಾಡಿಕಂತ.. ಸತೋದ್ರ ಏನು ಮಾ ಸೊ.. ಸತ್ತೋಗ ನಾವೇನೇ
ಆ ಆ.. ಹಾ
ಸತ್ತುಹೋದ ನಾವೇನ ಹಿಂಗ ನೆಗ್ಲೆಟ್ ಮಾಡಿಕ ಅಂತ ಹೋದ್ರೆ
ಹ್ಮ್ ಇ ಹಂಗೆ ಬಿಡು ಅಡ್ಯಾಡ್ ಹಂಗೆ ಕಾಲಲಿ
ಹ ಕಾಲೇ ಆಡ್ಯಾಡ್ತಿನೋ
ನೀನ್ ಬಯಸ್ಸಗ ಹೋಗುವ ಆಧಾರ್ ಕಾರ್ಡ್ ಫ್ರೀ ಅ ಪಾಸ್ ಫ್ರೀ.. ಫ್ರೀ ಆಯ್ತ್ ನೋಡ
ಏಯ್ ಹುಡ್ರಿಗೆ ಸ್ಕೂಲ್ ಪಾಸ್ ಫ್ರೀ ಆದಾಪ್ಪಾ
ಅದೇ ಮತ್ಯಾ..
ಹೌಸರ್ ಕಾಲೇಜಿಗೆ ಹೋಗಬೇಕಲ್ಲ ಫಸ್ಟ್
ಅಯ್ ಏನಿಲ್ಲ ಶಿಲ್ಸೆ ಅನ್ ಬಕ್ ಅಷ್ಟೇ
ಅದ ಯಾರ್ ಮಾಡಿ ಕೊಡ್ತಾರ
ನಿಮ ಕಾಲೇಜ್ನಗಪ್ಪಾ
ನಿಮ್ ಕಾಲೇಜಾ...
ನಿಮ್ ಕಾಲೇಜ್ ಐ ಟಿ ಐ
ಅವರು ಮಾಡಿ ಕೊಡ್ಬೇಕಲ್ಲ
ನೀನು ಅಪ್ಲಿಕೇಶನ್ ಹಾಕದ ಬರ್ತೆ ಸೀಲ್ ಸೈನ್ ಮಾಡಸಿ ಕೊಟ್ಬಿಟ್ರಐತೆ..
ಹಂಗಂತೀಯಾ
ಹಾ.. ಒಂದು ವರ್ಷ ಒಂದ ವರ್ಷ ಆದ್ಮೇಲೆ ಮತ್ತೆ ರಿನೀವಲ್ ಮಾಡ್ತಿದ್ಯಾ
ಒಂದು ರೀತಿ ಬಿಡ್ ಪಾಸೊ ಮಗ್ಲ ಬಿಡತ್ತೆ ಅವಗ್ಲೇ ಪಾಸ್ಗ ಏಳಕಂಬಿಟ್ಟನ ಅಲ್ಲಮ್ಮ
ಹಾ ಜೆರಾಕ್ಸ್ ಏನಿಲ್ಲ ಪ ಅಮ್ಮ ಎದರಪ್ಪ ಇನ್ ಹೆಂಗ್ ಮಾಡಕ್ ಬರ್ ಮ್ಮ ಇರ್ಬೇಕು ನಾವವು ಇರ್ಬೇಕು ಎನಾರು ಇರ್ಬೇಕ
ಏ್ ಯಾರ ಅದು
ಹಾ
ಯಾರದು ಅಮ್ಮ ತೋಡ್ತಾರ
ಬ್ರಾಮ
ಇಬ್ರಾಹಿಮ್ ಅಂದ ವಯಸ್ಸ ಅದ
ಹಾ
ಏನು ಕಡಿ ದೊಡ್ಡೋ ನಪುಟಾನಲ್ಲಾ
ಹ
ಹಾ ಮತ್ತೆ ಅವದಿರಲ್ಲ
ಹಾ ಮತ್ತ್ ಜಲ್ ಮದ ಮಾಡಿ ಬಿಡದು್ ಮತ್ತೆ
ಹಾ ಮತ್ತ
ಹಾ ಹಾ ಬ ಂತತಗ
ಯ ಕೊಡಬೇಕಂತ
ಹಾ
ನೋಡ್ ನಾವು ರೆಡೀಿ ಕೊಡ್ತ ಡತ ತ್ತ ನಿಖುವ
ಯಡು ಕಡ
ಹಾ
ಆಾ
ನಾವ್ ರೆಡಿದಿ ಕೊಡಕ ತಗಂತ ನೀನ್ ಕೇಳು
ಹ್ಮ್ ಇಲ್ಲ ಸ್ವಲ್ಪ ಬಿಡಿತನೆ ಎಂತ ಸ್ವಲ್ಪ
ಏನು
ಇವಾಗ ನೀವ್ ಕಟ್ರೆ ಅಂಗೇಜ್ಮೆಂಟ್ ಮಾಡಡಿಕಂತಾನ ಸಲ್ ದೊಡದ ಮೇಲೆ ಇ ಮುಜ ಮಣಿಕಂಬನ
ಹಾ ಹಂಗ ಹಂಗೈತೆ ಅಪ್ಪ ಹೌದೌದು ಏಳು ಮತ್ತೆ
ಹಾ ಮತ್ತೆ
ನಮ ಬಾಮೆದುಗೊಂದ ಕೊಟ್ಬಿಡು
ನಾ
ಯಪ್ಪ
ಹಾ ಕಾದರ್ ಆಗ್ಬೇಕ
ಕಾದ್ರ ಆಗ್ಬೇಕಾ
ಹಾ
ಅಲ್ಲೋಯದು ಅವ್ ಎದಕ್ ಹಾಕೊಂಡ್ ಬರವಲ್ ಅಂತೆಲ್ಲ
ನೀ ಹಕಂಟಾ
ಹೇ ಫೋನ್ ಪೇ ಅಕೌಂಟ್
ಏ ಮಾಲ್ ನ ವ
ಹಾ
ಆದ್ರೆ ಒಗ್ ಗತ್ತಿಲ್ಲ ಏನಾಯತ
ಹ ಅ ತಂತ
ಆ
ತಂದು ಮಾಡಿ ಸೆಂಟ್ರ ಆಗಿತ್ತು
ಹಾ
ಅವ್ರಪ್ಪನ ಹೆಸರುಲ್ಲ ಮಾಡಿಸಾಡಿದ್ದಂತೆ
ಹಾ ಅದೇನ ಆಯ್ತೇನೆ ಅದ
ಹೆಂಗ ಹೆಂಗ್ರ
ಹ್ಮ್ ಹ್ಮ್ ಹ್ಮ್
ಮತ್ತೆ
ಹಾ ಎಷ್ಟ ಹ
ಮತ್ತ ಹ
ಮಾಡ ಮತ್ ಮತ್ ಮಾಡ ನಾ ಮಾಡಂತಳ
ಹಾ ಮಾಡ್ ಒಂದ್ ನಿಮಿಷಡಿ ಒಂದ್ ನಿಮಿಷ ಒಂದ್ ನಿಮಿಷ ಬಿಟ್ಟು ಹಲೋ
ಹಾ ಹಾ ಹಾ
ಮಾಡುವ
ಸರಿ